ಹಲೋ.
ಹ ಅಲೋ.
ಏನ್ ನಡೀತ್ ಬಾ ಹುಸನ್ ಶೇಟ್.
ಏನುಲ್ಲ ರ ಬಸು ಮಕಂ ಮಂತೆ.
ಊಟ ಮಾಡಿದೆೆ.
ಅವಟಾಯಗ.
ಹ್ಮ್ ಹ್ಮ್ ಯಕಡೆ ಹೋಗ್ಲ್ಲ ಮುಂಜಾನೆಿಂದ ಕಾಣಸಿಲ್ಲ ಯಕಡೆೋಯ್ತು.
ಹ್ಮ್. ಬೀಸ ಬೀಜವಊರ ಕೊಯತುಪ್ಪಾ.
ಅದ ಅನ್ಕೊಂಡು ಎಲ್ಲಿ ಕಾಣಿಸ್ಲಿಲ್ಲ ಮುಂಜೆಲಿಂದ ನೋಡಿದೆ ಫೋನ್ ಹತ್ತಿದೆ ಫೋನ್ ಹತ್ಲಿಲ್ಲ.
ಹೌದ. ಸಲ್ ಬೀಜಿ ಇಟ್ಟ ಪ ಯತ್ರದಗೋತಪ್ಪನಗ.
ಹ್ಮ್ ಅದ್ರ ಸಲಾಗ ನೋಡಿದೆ.
ಹ್ಮ್ ಹ್ಮ್.
ಅದ್ರ ಸಲಾಗಿ ಏನ್ ಮಾಡಕ್ತ್ತಿದ ಅಂತ ಅನ್ಕೊಂಡೆ.
ಇಲ್ಲ ಸ್ವಲ್ಪ ಬೀರ್ದವ್ರ ಪಲ್ಲ ಯಾರೂಪ್ಪಲತ್ತಿಲ್ಲ ಮಟ.
ಹ್ಮ್ ಹ್ಮ್ ಏನ ಮತ್ತೆ ಎಲ್ಲ ಆಯ್ತಾನೋ ಬೇಜಾವ್ರ.
ನಾಳ ದಟಲ್ಲ ಬಾ ಕೊಲ್ಬೇಕ.
ಯಾವ್ದ್ ನೆಂಬದ ಆಲ್ಲ ಬೇರೆ್ದು ಹೋಗಿದೆ.
ಸಾವನಾಯಗೆ್ದಲ್ಲ ಸಾವನಾಯಗೆ.
ಹ್ಮ್ ಹ್ಮ್ ಹ್ಮ್ ಏನೋ ಆಯ್ತು ಏನುೋ ಒ. ಒಂದು್ ಹೊಲ ಆಯ್ತಾನ ಅದು ಎಷ್ಟು ಮೂರ್ ಎಕರೆನ ಇತ್ತಲ್ಲ ಅದ ಆಯ್ತ ಅದ.
ಹ್ಮ್ ರಾಕಕರ ಆ್ತ.
ಹ್ಮ್ ಹ್ಮ್ ಮತ್ತೆ ಇವಾಗ ಏನ್ ಬೇಾರದಬ ಕನ್ನಾಳಿ.
ನಾಳೆಗ್ ಬೇರೆ ಅವಳಕ ಹಬೇಕವಾ.
ಹ್ಮ್ ಕೆಲ್ಸಾ ಅದಾ ಎನ್ ನಾಳಿಗ್.
ಕೆಲ್ಸ ಆದ ಗೊಬ್ಬ್ರ ಬಿತ್ತಬೇಕು ನೋಡ್ಬೇಕ್ ನಾಳೆ.
ಸ್ವಲ್ ಕೆಲ್ಸ ಇತ್ತು ಅದಕ್ಕೆ ಬರ್ತ ಅಂತ ಅನ್ಕೊಂಡಿದ್ದಪ್ಪಾ. ಹ್ಮ ಇಲ್ಲೇ ಇದಕ್ಕ ಹೋಗಿ ಬರದಿತ್ತು ಸ್ವಲ್ಪ.
ಎಲಿಗಿ.
ಹೋಗೋದ್ ಇತ್ತ್ ಸ್ವಲ್ಪ.
ಓ
ಯಾ ನಿನಗ್ಗ್ ಅದು ಇದು ನಾನು ಸ್ವಲ್ಪ ಎತ್ತು ತರಾಮ ಅಂತ ಅನ್ಕೊಂಡೆ.
ಹೌದಾ. ಈ ತುಟ್ಟಿ ಇರ್ತಾವ್ ಎತ್ತ ತೋಗೋಬಾರ್ದ ಈಗ್.
ಅಯ್ಯೋ ಮತ್ತೆ ಏನ್ ಏನ್ ಮಾಡಪ್ಪ ಇವಾಗ ನಿಂಗ ಆದ್ರಾಗ ನಿನಗ ಅದರ ಬಗ್ಗೆ ಎಲ್ಲಾ ಇದು ಇರ್ತದ ಅಲಾ.
ಹ ಹ್ಮ
ಅಲ್ಲಾ ನಿನ್ಗಾದ್ರ ಗೊತ್ತಿರೋದ ಇರ್ತ ಹೆಂಗ ಅಂತಂದು ಅದ್ರ ಸಲಗ್ ನಿನ್ನನೆ ಕರ್ಕೊಂಡ ಹೋಮ್ಮ್ ಅಂತ ಅನ್ಕೊಂಡೆ.
ಹೌದಾ ನಾಳೆ ಬಂತ ಹೋಗಿ ಬರಂ ತೊಗೊ ನಿನ್ನ ಸಲ್ಯಂದ ಬರ್ತ್
ಅಲ್ಲ ಮತ್ತೆ ಕೆಲ್ಸ ಅದ ಹೋಗ್ಬಕ್ಂತಿದೀ ಬೀಜ ಉರಕ್ಕಾ. ನೋಡ ಎಷ್ಟೊತ್ತಿಗೆ ಅಂತ ನಿಂಗೆ ಗೊತ್ತಿರ್ತಲ್ಲ ಅದ್ರ ಸಲಾಗ. ನಿನಗೆ ಗೊತ್ತಿರ್ತಲ್ಲ ಯಾವಾಗ ಹೋಮ್ಮಂತ.
ಜಾತ್ರೆಗೆನ್ ಇಲ್ಲೆ ಊರಾಗ.
ಜಾತ್ರಿಗಿ.
ಹೌ ಹ ಅ ಕಡೆ ಆದ್ ಬಿಡು ಮ್ಯಾಗಡಿ ಜಾತ್ರಿ ಆದೇವ ನಾ ಸೋಮಾರ ನಾ ತ್ರಿ ಆದ.
ಹಾ ಹಾ
ನಾಳೆಗೆ ಹತ್ ನಾಳೆ ಎತ್ತ ಹತ್ತ ಗಂಟ್ಲ ಎದ್ದ
ಬರ್ತಿಲ್ ಮತ್ತ ನೀನು.
ಏ ಬರ್ತನ ತೊಗೊ ಮಾರಾಯ.
ಹ್ಮ ಮತ್ತ್ ಅದೇಪಾ ಅದೇ ಅನ್ಕೊಂಡೆ ಬರ್ತ ಬರ್ಲಾ ಅಂತ ಅಂದ ಮತ್ ನಾಳಿಗ್ ಬೀಜ್ ಉರೋದ ಅದ ಇದ ಅನ್ನಕತ್ತ
ಇಲ್ಲಲ್ಲ ಇಲ್ಲ ನಾಳೆ ಒಂಬತ್ ಗಂಟೆಗೆ ಬರ್ತ ತೋಗೋ ಹೋಗಮ್.
ನೋಡಿ ಏನ್ ಮಾಡ್ತಿ ಅದ್ರ ಸಲಾಗ ಫೋನ್ ಹಚ್ಚಿದೇ ಮತ್ತೆ ಯಕಡನಾ ಹೋತನ ಏನ ಅಂತ ಅಂದ.
ಇಲ್ಲಲ್ಲ ಆದ್ರ ಯಾ ಎತ್ತ ತರಕ ಹೋಗಮ್ ತೊಗೊ ದೂರ ಆಕಡೆ ದೂರಲ್ಲ ದಮ್ಮ ಜಾತ್ರಿ
ಹ್ಮ್ ಅದಕ್ಕೆ ಯಾರ್ನ ಅರಾ ಕರ್ಕೊಂಡ ಹೋಗಮ್ ಅಂದ್ರುನು ಯಾಕಂದ್ರೆ ಯಾರು ಬರಲ್ಲ ಅಲಾ.
ಹಾ ಹಾ.
ಅದ ಯಾರ್ ಬಂದ್ರುನು ಅವ್ರಿಗ ಗೊತ್ತಾಗಲ್ಲ ಏನಿಲ್ಲ. ಏ ಅದೇನ್ ನೋಡು ಯಾವ ಯಾವ ನಡತಾವ ಯಾವವ ನಿನಗೆ ಗೊತ್ತಲ್ಲ ಎತ್ತಿನ ಬಗ್ಗೆ. ನನಗ್ಗ್ ಅಷ್ಟ ಗೊತ್ತಿಲ್ಲ. ಆ
ಹೌದೌದು ಎಷ್ಟರದ ಬೇಕ್ ನೀನ್ಗ. ದಿಡ್ ಲಕ್ಷದ ಬೇಕಾ ಏನ ಒಂದ್ ಲಕ್ಷ ಒಳಗ ಬೇಕಾ.
ಏ ಒಂದ್ ಲಕ್ಷದ ಒಳಗಪಾ ನಾವೇನೋ ಅಂತಪ್ಪರಿ ಇರೋರ ಇವಾಗ ಸದ್ಯಕ್ ಇದು ಎಲ್ಲಿ ಹೊಲ ಮನೆ ಮಾಡಕೋತಾರಲ್ಲ ಮನ್ಯಾಗ ಅವ್ರಿಗೆ
ಹ ಹೌದೌದು ಎ ಶಂಕರ್ಯಾ
ಯಾವ್ದ ಒಂದು ನಮ್ದು ಒಂದ ಐದ್ ಎಕ್ರೆ ಅದ ಆ ಕಡೆ ಕಡಕ್ ಒಂದು ನಾಕು ಎಕ್ರೆ ಮಾಡ್ಕೊಂಡಿವಿ.
ಹಟಾ
ಹನ್ನಡ ಅವ ಹನ್ನಡ ಹದ್ದನಾಲ್ಕು ಎಕ್ರೆ ಅದಾವ.
ಹೌದಾ ಆಯ್ತ ನೋಡಮ್ಮ ಬರ್ತವ ಒಂದ್ ಲಕ್ಷ ನೊಳಗದಾಗ ನೋಡಮ್ಮ ಯಾವರ
ಅದಕ್ಕೆ ನಿಂಗೆ ಗೊತ್ತಲ್ಲಾ ಎಲ್ಲಾ ಎತ್ತಿಂದ ಅಂದ್ರೆ ನೀನು ನೋಡಿ ಮಾಡಿತ್ತಿದವಿ ಎಲ್ಲಾ ತಂದತ್ತಿದ್ವಿ.
ಹೌದು.
ಹ್ಮ ಅದರ ಸಲಾಗ ನೀನ್ಗೆ ಹೇಳ್ದಂಗ.
ಮತ್ತ ಹೋಗಮ್ಮ ತೊಗೊ ಮಾಗಡಿ ನಾಳಿಗೆ
ನಾಳೆ ಎಷ್ಟೋತಿಗೆ ಮುಂಜೆಲೇ ಹೋಗಮ್ಮ ಏನ್ ಸಂಜಿಕ ಹೋಗುಮ್
ಮುಂಜಾಲೆ ಹೋಗುಮ್ ಹತ್ತ
ಹಾ
ಒಂಬತ್ತೊಂಬತ್ತು
ಹಲೋ. ಎಲ್ಲಿದ ಎಲ್ಲಿದಿಪಾ ಕೇಳಣ ಮುತಲ್ಲ
ಹ್ಮ
ಎಲ್ಲಿದ್ದೀ ನೀನ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ- ಹಲೋ- ಹಲೋ- ಹಲೋ- ಅಪ್ಪಾ - ಹಲೋ- ಹಲೋ. ಹಲೋ. ಹಲೋ. ಹಲೋ. ಹಲೋ. ಹಲೋ. ಹಲೋ. ಹಲೋ. ಹಲೋ. ಹಲೋ. ಹಲೋ ಹ್ಮ ಲಕ್ಷ ಈಗ ಅ ದ ಗೃಹಲಕ್ಷ್ಮಿ ಬಂದಿಲ್ಲ ಅ ಮ ಮಾಡತ ಅ ಮಾಡಸ ಏನ್ ಅಪ್ಡೇಟ್ ಮಾಡ್ಸ್ ಅಷ್ಟೇ ನಾವು